ನಿಮಷ ಮಾತ್ರ ಹಲೋ ಅಲೋ ಎಳ ಪ ಆಸಿನ ಕಾಲೇಜಿಗೆ ಯಾವಾಗ ಹೋಗದು ಕಾಲೇಜಿಗೆ ಯಾವಾಗ ಹೋಗದು ಚಾರ್ ಜಿಂದ ರಕಿವೆ ಎವಾಗಾಗದು ಕಾಲಿಜಿಗೆ ಕಾಲೇಜಿಗೆ
ಕಾಲೇಜಿಗೆ ಹೋಗುದು ಒಂಬತ್ತುಕ್ಕೆ ಹ್ಮ್
ಮತ್ತೆ ರರಿಪ್ರೊಡಕ್ಷನ್ ದ ಟ್ಯಗರ ಮ್ಯಾಕ್ ತೋರ್ಸ್ತಾರ ಹಂಗಾದ್ರೀ
ಯ್ ಸು ಮಧ್ಯ ಅದು ಪ್ರಾಕ್ಟಿಕಲ್ ತೋರಿಸಸ್ತೀರ ಅಂದಾನ ಒಂದ್ ದಿವಸ
ತೋರ್ಸ್ತಾರ
ಕಮಲ್ ಸರ್
ಹ್ಮ್
ನಮ್ಮ ಸರ್
ಟೀಚರ್ಸ್ದಾ
ಇಲ್ಲೋ ಮಾರ ಅವಾಗ ಪ್ರಾಜೆಕ್ಟ್ದಾಗ ಹಾಕ್ ತೋರಿಸತಾನಂತ ಪ್ರಾಕ್ಟಿಕಲ್ ತೋರಿಸಸ್ತೇನಿ ಮಾಗ ತಂದಾನ
ಹ್ಮ್ ಹೌದಾ ಮತ್ತೆ ಜೋರಂಗಗರ
ಹಾ ಜೋರ
ಬರ್ಬೇಕಿಲ್ಲ ಹಿ
ಯಾರ ಬದುವಿಗೆ
ನನ್ಗೆ
ಎದಕ್ಕೆ
ಒಂದ ಕೆಲ್ಸ ಇರ್ತ
ಹ್ಮ್
ಹ್ಮ್ ಅಲ್ಲಪ್ಪಾ ಹತ್ ನಿಮಿಷ ಮಾತಾಡ್ಬೇಕಕ್ಂದ್ರ ಏನ್ ಮಾತಾಡ್ತಿವಿ ಏನಿಲ್ಲ
ಹ್ಮ ಈ ಮಾತಾಡ್ಬೇಕು ಮತ್ತೆವರು ಗಡಿಂಗ್ ಗಡಿಂಗ್ ಅಕ್ಕದೇನು ಇಯ
ತೊಳ್ಳಾಯತ್ನ್ನ ನ
ಹ್ಮ್ ಹ ಅಣ್ಣಾಗ ಮಾತಾಡಣ
ಏನ್ ಮಾತಾಡ್ತ
ಒಂದ್ ಮಾತ ಅಲ್ಲ
ರಾತ್ರಿ ಎಲ್ಲಾ ಮೆಸೇಜ್ ಕಟ್ಟದಿದ್ದ ಕಡದಿದ್ದ ಮಾಡಿ
ಯಾರು ನ ಆಡಿ ಜೊತೆ ಮಾತಾಡಿಲ್ಲ ಏ ಅಡ್ಸಿಕ ನಿಧ ಮಾತಾಡ್ಲಿ
ಎಲ್ಲ ರತ್್ರರಿ ಇಡೀ ಮಾತಾಡಿ ಮತ್ತೇನ
ಮುಡ ಹ ಹಏ ಬರಲ್ಲ ಬರ ನಿಮ್ಮ
ತುಲ್ಸಡಪಾವಯತ ಜ
ಹ
ಮತ್ತೇನಂತ
ಏ ಇ ಲಾಡ ನಿಗಾ ಮಾತಾಡಂದ್ರ ಮತ್ತತ್ ಸ್ವಲ್ಪ ಆಯವಪ ಜೊತೆ ಆಗುತ್ತೆ
ಬಠೆ ನತ್ತ
ಮತ್ತೆ ಹೆಂಗ್ ಮಾತಂಗಬೇಡ ಉಟಾ ಆಗತಿ
ಗುಟಲ್ಲ ಗಊಟ
ಹ್ಮ್ ಊಟ ಊಟ ಎಷ್ಟತ್ನ ಮಾಡ್ತಾರ ನಾಷ್ಟ ಮಾಡ್ತಾರಪ್ಪಾ ತಮಡು
ಹ ತಮುಡೂ
ನಾ ಈ ಚಪ್ಪ ಚಪ್ಪರ
ಇ ನನ್ನಡ ಇಲ್ಲ ಕಾಲಜ ಕೂದತಿ ಸ್ದ ಸಾಕಿಡವಿಡ
ಹ ಹಲೋ ಹೇಳಪ್ಪಾ
ಚಪ್ಪರ ಅಂದ್ರೆ
ಚಪ್ಪ ಅಂದ್ರ ಏಳು
ಆ
ಏಳಂತ
ಇಲ್ಲಾ ಹೇಳು ಪಚ್ಚೆಪೂರ
ಏ ನೀ ಅಡ್ಡಪ್ ಹಕಂದರ ಏನು
ಹ
ನೀವ ಒಡ್ಡ ಪೂಕ ಅಂದ್ರ ಏನಳ
ಇ ಮಡಪುಖಂದರ ಮಕಾನದಾರ್
ಎ್ಣ ಮಕ್ಕಳು ಇಂಗಲ್ಲ ಬಾಯ ಕಡತರ
ಆ
ಒಂದಿದೆ
ಅಂಗನ್ ದರಾ
ಬಟ್ಟ ಪುಕ ಅಂದ್ರೆ ಬ್ಯಾಡ ಬಡ
ಇ ನ ದೋಸಾ ಬೆಡ್ಶೀಟ್ ಇಂಗ ಆಲಿ ಮಚಿ ಲಾದ
ತೋತಿ ಉೆ ನ ತಕ್ಕ
ಏಯ ಮದ್ವಿ ಮಾಡ್ತಾರಳು ಮರ್ಯಿ ಎದಕ್ ಟೆನ್ಷನ್ ತೊಳ ಆಗುತ್ತೆ
ಮದುವೆ ಮದ್ವೆೆ ಮದ್ ಅಂತ
ನಾ ಅಲ್ಲ ನೀನು ಎಲ್ಲಾ ಕಡೆ ತೂತ್ ಹಾಕೋ ಅಡ್ಡಾಡಿದಾರ ನಾ ಏ ಮಾಡ್ಬೇಕು ನಾವು ಎಲ್ಲಾ ಕಡೆ ನೀ ತೂ ತೂತ್ ಹಾಕೋ ಅಡ್ಡಾಡಿದಾರ ಮತ್ತ ನಾವು ಯೂಸ್ ಮಾಡೋರು ಏನ್ ಮಾಡಬೇಕ ಅದ
ನಮ್ಮಡ ಹೋಗಮ್ಮ
ಹಾ
ಮುಡಿಾಗತ್ತು ಅತ ಹ್ಮ್ ಅಷ್ಟಪಾಕ್ಕ ತಿ ಮೇಲೆಐತೆ
ಹ್ಮ್
ಅಶ್ವಕ ಅಶ್ವಕ ತುಂಬ ಮ್ಯಾಲೖತಾ ಮತ್ತ ಹ ಮ್ಯಾಲೖತಂತ ಮ
ಥಕ್ಕ ತಥಕ್ಕ
ತೂತ ಆಗಲಾ ಹ ಎಂಗ್ಹಾಕ್ಲ ನೆಗ್ಯು ಬಿಡ್ಲಾ ಹ್ಮ್ ಮತ್ತ್ಯಾವಗ್ ಬರದು
ಬರದಾ ನಾ ನಾಲ್ಕೈದು ದಿವ್ಸ ಐದಾರು ದಿವಸ ಹಳ ಉಂಟು ಒಂದ ವಾರ ಬಿಟ್ಟು
ಇನ್ನ ಒಂದ್ ಮಾತ್ ಹೇಳ
ಹ್ಮ್
ಅಂತೆ ಮತ್ ತಲ್ಲ ಏನ್ ಅತ್ತಿ ನನ್ನವರು
ಆ
ಹ್ಮ್ ಹತ್ರಲ್ಲೖ ಹಲೋ ಪಟ್ಟರಿನಲ್ಲಿ
ಎದುಕ್ಕ
ಅದಕ್ಕ
ಅದಕ್ಕದಕ್ಕ
ಅದಕ್ಕೇ
ಹ್ಮ್
ಮತ್ತೇನಂತಿ
ಮತ್ತೆ ನಿಮ್ ಮದ್ವ್ ಯಾವಾಗ ಹೇಳ್ ಜಲ್
ಮದುವ್ಯ
ಯಾಶ್ವಿ ಜೀವನ್ದಾಗ ಏನೆಲ್ಲಾ ಜಲ್ದಿ ಮದುವೆಯಾಗ್ಬಿಡ
ಯಾಕಪ್ಪ
ಸಿಗತೈತಲ್ಲ
ಏನ್ ಸಿಗತದ
ಸುಖದಾಗಿರಂತೆ ಅದಕ್ಕೆ
ಸುಖಾ ನನಗ್ ಬ್ಯಾಡ್ ನಮಗೆ
ಹ ಎಲ್ಲ ಸುಖದ್ ನಿ ಹಸ್ಫಾಕ್ ನೋಡ ಹಂಗ ಹಗ್ಯಾನ್ ತಿಂಡಿ ಮೇಲೆ ಷ್ಟ
ರೊಕ್ ಬೇಕ್ ಸುಖ ಬೇಡ್ ನಮ್ಗ್ ಸದ್ಯ
ಅಷ್ಟಬೇಕ್ ತಿಂಡಿ ಮೇಲೆ ಇದಾನ ಆಗುತ್ತಾ
ಸುಳ್ಳು ಸತ್ತಾನವಾ ಒಡುಕಡುಕ
ಹೊಡ್ಕೊಂಡ್ ಹೊಡ್ಕೊಂಡ್ ಅದಕ್ಕೆ ದಪ್ಪಾಗ್ಯಾನ್ ನೋಡಿಗಿಲ್ಲ ಏನು
ಎಬ್ಬುಸೋನ
ಯಸ್ಲಾ ಒಂದ ಎ್ದ ಎ್ದ ಇಂತವಾಗಿಂದ ಹೌನು ಏನ್ ಉಡೋರ್ ಸರಿ ಇಲ್ಲಪ್ಪನ ಏನ್ ಮಾತಾಡ್ತರಿ ಏನ ಇಲ್ಲ ತುಣ್ಣೀ ತೇಲಿ
ನೀ ಸರಿ ಇಲ್ಲಪ್ಪಾ ನೀನ ಏನೇನ ಕಳಸ್ತೀ ಸೀನಿಯರ್ ಆಗಿ
ನಿಮ್ಮಷ್ಟು ಹೊಲಸಿಲ್ಲಪ್ಪ ಯಪ್ಪ
ಆ ಇಲ್ಲಿ ಮೆಸೇಜ್ ಬಂದ್ ಬರಾಗತ್ತ ನೀನು
ಹಗೆ ಹೇಳ ತಲೆ ಕೆಡ್ಸ ಹಲ್ಲ
ಹ್ಮ ಲಾಕ್ ಏನು
ಲಾಕ್ ಯಾಕ
ಅದು ಸ್ಕ್ರೀನ್ ಲಾಕ್ ಆಗ್ಬಿಟ್ಟದೆ ಎಷ್ಟ್ ನಿಮಿಷ ಆಗಿದೆ್ ನೋಡಕ್
ಅನ್ನ ಆರೂವರೆ ನಿಮಿಷಗಿತ್ತು ನಾ ಹತ್ತು ನಿಮಿಷ ಆಗ್ಬೇಕು
ಹಾ
ಹತ್ತು ನಿಮಿಷ ಆಗ್ಬೇಕು
ಹತ್ತು ನಿಮಿಷ ಆಬೇಕಾ
ಹ್ಮ್ ಅಲ್ಲಪ್ಪ ಎಲ್ಲಾಮಾ
ಹೌದು
ಒಂದ ಮಾತ ಹೇಳ ಇಲ್ಲವ ಒಂದು ಮಾತು ಹೇಳ
ಗೆ ಬಡ ಒಂದ್ ಮಾತು ಹೇಳ್ಬೇಡ ಎರಡ್ಡು ಮಾತು ಹೇಳ್ಬೇಡ ಹಾ
ಕಾಲೇಜು ಎಷ್ಟಾಕ್ ಐತಿ
ಒಬತ್ತಕ
ಹ
ಒಂಬತ್ತುಕ
ಒಂಬತ್ತಕ್ಕ ಐತಾ
ಐತೊ ಮಾರಾಯ ಹ್ಮ್ಮ್ ಐತಿ ಹಾ ಹಾ ಹಾ
ಯಾವಾಗ ಬರ್ತಿ
ನ ಕೊರಿಯ ಇದಕ್ಕ
ಹ
ಹ
ಯಾವಾಗ ಬರ್ತೀಯಾ
ನೀ ರೂಮ್ದಾಗಿರಲ್ಲ ನಾ ಬಂದರ ಏನ್ ಮಾಡ್ಲಿ
ಹ ಹ್ಮ ಹ್ಮ
ಹ್ಮ್ ಬರ್ತಯ
ಮತ್ತು ನಾವೇ ಮಾಡ
ಹ ಹಂಗೆ ಮಾತಾಡವ ಹದ ಬರ್ತಿರ್ಲಾ ಹೇಳಫಡ್ ತ ಹಮ್ಮ ಪಮ
ಓಕೆ
ಮತ್ ಫೋಟೋ ಶೂಟ್ ಐತೆ ನಮ್ಮ ಮುಡಿಗ ಮಸ್ತ್ ರೆಡಿ ಆಗರ್ತಾಳ ಹೋಗತ್ತ ಹಂಗ ಹ್ಮ ಬರ್ತಲ್ಲ ಹಾ ನ ಮುಡಿಜ ಡೆ ತ ಕಂಬಲ್ಲ ನೀ ಬ ಫೋಡ್ ತಕ್ಕ ಮ ಹುಡಿ ನಾ ಮಾತಾಡ್ಸಬೇಕು
ಏ ನೀವು ಅದು ಮಾತಾಡ್ಸರ್ ಗತಾಡ್ಸರ್ ನಿಮಗ್ ಬಿಟ್ಟಿದ್ದ ಅದು
ಹ್ಮ್ ನಿನ್ಗೊಂದ್ ಮಾತಾಳ ನಾನು ಹ್ಮ್
ಏಳು ಮರಯ
ಎಳಂಗಣ್ಣ
ಒಂದ ಹೇಳೊ
ಮತ್ತೆ ನಾಚೆಬಾರ್ದ
ಹ್ಮ
ಹ್ಮ್ ಹ್ಮ ಹಲೋ ಹ್ಮ ನಾ ಚಂದ್ರ ಮಕ್ಕಳ ಆಗಂಗಗೆಲ್ಲೋದು ಹ್ಮ್ ಮತ್ತೆ ರಿಪ್ರೊಡಕ್ಷನ್ ಸಿಸ್ಟಮ್ ಅಂದ್ರೆ ಗೊತ್ತಾ
ಕತ್ತುು
ಏನು ಡೆಫಿನೇಷನ್
ಹ್ಮ ಹೇಳಪ್ಪಾ ಪ್ರೊಡಕ್ಷನ್ ಹೆಂಗಗತ್ತೆ ಹೇಳ ಹ್ಮ್ ಎವುಡು ನಾ ಚಂದ್ರಲ್ಲಿ ಇಪ್ಪ
ಈಗ ಹಂಗ ಆಕ್ಕದಗ
ಹ್ಮ್ ಎಂದು ಅದೇ ಏನ್ ಮಾತಾಡ್ಬೇಕಪ್ಪ. ಈಗ ಪ್ರಾಕ್ಟಿಕಲ್ದಾಗ
ಹ
ಯ ವೈವಾ ಕೇಳಿದ್ರಪ್ಪ ಅವಾಗೇನ ಸುಮ್ನೆ ಹಿಂಗ ಮೂಮೆಂಟ್ ಮಾಡಿ ತೋರ್ಸ್ತಾರ ಏನ್ ಬಾಯಲ್ ಹೇಳ್ಬೇಕ
ಅವ್ರ ಅಂತ ಕೇಳಲ್ಲಾಳ ರೀಪ್ರೊಡಕ್ಷನ್ ಹೆಂಗ ಅಕ್ಕದ ಯಾರು ಮಾಡತ್ ಬತ್ರಿ
ನಮ್ಮಗ ಕೇಳ್ಯರಪ್ಪಾ
ನಿಮಗ ಅದು ನಮಗಲ್ಲ
ಹ್ಮ ಹ್ಮ್